ಹಲೋ.
ಹಾ ಹಲೋ ಕೇಳ್ತದಾ.
ಹಾ ಕೇಳ್ತದಾ.
ಹಾ ಕೇಳ್ತೈತಿ.
ಅಗಳೆ ಕೇಳಲಿಲ್ಲ.
ಯಾಕೆ ಅದು ಕೇಳಲಿಲ್ಲ ಡಬಲ್ ಕ್ಲಿಕ್ ಆಯ್ತಾ ಏನ್ ಅದು ಕೇಳಲಿಲ್ಲ
ಹೌದನು.
ಹ್ಮ್
ಏನ್ ಮಾಡಿರಿ.
ಅಡಿಗೆ ಮಾಡಕತ್ತಿದ್ದೆ.
ಏನು -
ಅಡಿಗೆ ಚಿತ್ರನ -
ಹ ಹಾ ಹಾ ಹಾ ಹೌದನು ನಾವು ಹೋಗಿದನ
ಹ್ಮ್
ಕ್ರಾಶಿಗೆ ಹೋದೆ.
ಹ್ಹಾ.
ಕ್ರಾಸಿಗೆ ಹೊಡ್ಯ
ಹ್ಮ್.
ಹೋದಗಣೆ ಮತ್ತ ಬಸ್ಸಿಗೆ ಹೋಗ್ಬೇಕಕ್ಂದೆ
ಹಾ
ಬಸ್ಸಿಗೆ ಹೋಗ್ಕ್ಂದೆ
ಹ್ಮ
ಅವಾಗ ಏನೈತಿ ಅಂದ್ರ ಸುಮ್ಮ್ನೆ ಎಲ್ಲಯಪ್ಪಾ ಬಸ್ಸಿ ಗೆ ಹೋದ್ರ ಅನುಕೂಲ ಆಗತ್ತಲ್ಲ ಅಂತ ಯೋಚನೆ ಮಾಡಕತಿದ್ದನೆ
ಹ್ಮ
ಬಸಕ್ಕಾ
ಹ್ಮ್
ಮತ್ತೆ ಹೆಂಗಂದ ಹ ಇಡ್ಕೊಂಡ್ ಕುಂದ್ರತನ ಕೈಯಂಗ ಗಾಡಿ ಆಗ್ತದ
ಹೌದು
ಹೋಯ್ ಬರಕದಕ್ ಅನುಕೂಲ ಆಗುತ್ತೆ ಎಚ್ಚಲಿ ಕಡಿಮೆ ಆಗಲಿ ಅಂತೇಳಿ ಹೋದ್ ನಾನೂ
ಹ್ಮ್ ಹ್ಮ್ ಚಲ ಆಯ್ತು
ಪ್ರಿಂಟ್ ಕೊಟ್ನೆ
ಹ್ಮ್
ಕೊಟ್ಟು ಅಲ್ಲಿ ಏನಪ್ಪ ಅಂದ್ರ ಹೋರಿ ಕಡೆ ಆಕ ಕೆ ಸಿ ವಾಯಸ್ಕ ಅಲ್ಲಿ ಹೋಗಿ ಅದ ಹಾಕ್ಸ್ಕೊಂಡು ಬಂದೆ ನೋಡು
ಹ್ಮ್ ಹ್ಮ್ ಹ್ಮ್ ಹ್ಮ ಹಾಳಿವ ಅಂತಂದ್ರೆ ಚಲೋ ಆಗ್ತಿತ್ತು
ಅದು ಒ ನನ್ನಗ್ ಒಟ್ಟೆ ಇಲ್ಲೇನಾ
ಒಂದ್ ತಾಡೆ ಇದ್ದದು
ಹೌದನಾ
ಹ್ಮ್ ಒಂದ ಒಂದ್ ಇಪ್ಪತ್ತ ಹಂಗಿದ್ವಿ
ಹಂಗಂದ್ಯಾ
ಹ್ಮ್
ಹಾ ಹ
ಹ್ಮ್ ಈಗೇ ನ ಊಟ ಮಾಡಿದ್ನ ಏನ್ ಮಾಡ
ಇಲ್ಲ ಅಲ್ಲೇ ಇದ್ರಾಗ ತಿಂಧ ದವಿಂದವು ಕಾರ್ ಒಂದ ಇ್ ತಿಂತಿವವು
ಹ್ಮ್ ಹ್ಮ್ ಹ್ಮ್
ಹ್ಮ್
ಅಲ್ಲ ಮತ್ತ್ ನಾ ಇವತ್ತ ಇದು ಮಾಡಲೆಲ್ಲ ಅಡಿದ್ದ
ಹ್ಮ್ ಹ್ಮ್ ಹ್ಮ್ ಇಲ್ಲ ನಾನು ಅಲ್ಲೇಫೋನ್ ಹಚ್ಕಂಡೆ
ಹ ನಾ ತವಾಗ ಹಚ್ಚಿದ ಅಡುಗೆ ಮಾರ್ಬಿಡ್ತಿದ್ದೆ
ಹ ಮಾಡಿದಕ್ಕೆ ಅಂತ ನಾನನ್ ಮಾಡ್ಲಿಲ್ಲ ನಿನ್ಗೆ
ಹ್ಮ್ ಮಾಡ್ಲಿಲ್ಲ ನಾನ್ ಇವತ್ತು
ಹಾ
ಮಾಡ್ಲಿಲ್ಲ ನಾ ಇ ಮಾಡ್ಲಿಲ್ಲ ನಾನ್ ಇವತ್ತು
ಹ ಹ ಹ
ಹ್ಮ್
ಅದಕ್ಕೆ ಮಾಡಿರ್ತಗಂತ ಹೊತ್ತಿಲ್ಲ
ಹ್ಮ್
ಆಹ
ಹ್ಮ್ ಹ್ಮ್ ಮಾಡಿಲ್ಲ ಅಂದೆ
ಆಯ್ತು ಫೋನ್ ಮಾಡಿದ್ಲನಾ
ಯಾರು
ಮರ
ಮಾಡಿದ್ಲು
ಹ್ಮ್ ಏನಂದ್ಲು
ಏನು ಅಂದಿಲ್ಲ ಅಕ್ಕಿ
ಹೌದಾನ ಬಂದ್ ಮತ್ತತ್ ಏನ ಅಂದ್ರ ಅಂತ ಏನ್ ಅಂಗಿಲ್ಲನಾ
ಏನ್ ಅಂತಿಲ್ಲ ಅಂತ
ಏನ್ ಅಂದಿಲ್ಲ ಅಂತನ
ಹ್ಮ್
ಹ್ಮ ಅಂದ್ರೆ ನಾಳೆಗೆ ಫೋನ್ ಅಸ್ತ ನಾಳೆ ನಡದಾಗ
ಯಾರಿಗೆ
ಯಾರಿ ಅಚ್ಚರಿಗೆ
ಹ್ಮ್ ಹ್ಮ್ ಅವವಾಗ ಗೊತ್ತಾಯ್ತದೆ
ಕ ನಾ ಅವಾಗ ಗೊತ್ತತದ ಯಾರದಾರ ಯಾರಲ್ಲ
ಹ್ಮ್ ಹ್ಮ್
ಯಾರ್ ಬರ್ತಾರೆ ಯಾರು ಬರಲ್ಲ ಅನ್ನೋದು ಗೊತ್ತಾ ಈ ಹುಡುಗಿರಿಗೆನಸೋ ಈ ಹುಡುಗರೇನ ಎಷ್ಟ ನಾಲ್ಕನೇ ತಾರೀಕು ಆ
ಹ್ಮ್
ಅಂದ್ರೆ ಗುರುವಾರ ತನ
ಹ್ಮ್ ಗುರುವಾರ ತನ ಇದೊಂದ್ವಾರ ಹೋಗ್ತದೆ ಅಂತ
ಹ್ಮ್ವಾರರ್ತದ ಇವಊರು ತಗೊಂಡ ಏ ಮಾಡಡವ ರುಬ್ಬ ವ್ಯಕ್ ತಿರ್ಗಾಡ್ವಾ ಡವ
ಹ್ಮ್ ಅವರನ್ ಕರ್ಕೊಂಡ್ ತಾಗ್ ತಿರುಗಾಡು
ಹಾ
ಮತ್ತೆ
ಕಡೆ ಕಡೆ ಹೋಗುವುದು
ಮತ್ತಂದೆ
ಮತ್ತೆ ಇಲ್ಲ ನೋಡು ಹೇಳಬೇಕು
ಹ್ಮ್ ಈಗ ಆ ಕಡೆ ಯಾರ ಹೇಳಿಲ್ಲ ನೋಡಿ ಸರ್
ಎಕಡೆ
ಕಡೆ ಫಂಕ್ಷನ್ ಏನ್ ಹಾಕ್ಯರ್ ನೋಡಿಲ್ಲ ಅವ ಹ್ಮ
ಹ
ಏನುಅಂತಕ್ಕೇರ್ ನೋಡಿ
ವಸೆ ಕೆನ ನಾ ನೋಡಿ ನೋಡ ಸೂಪರ್ ಡಿಲೀಟ್ ಆಗ್ಬಿಟ್ನಾ
ಏನ್ ಕೇಳಬಾರತು
ಹಾ
ಹಲೋ
ಹಾ ನೋಡ್ರಿ ಇವತ ನಗ್ ಮಾಡ್ತೀನಿ ಯಾರ ನ ಕಾಲಾವಕಾಶ ಇರಲಿ
ಹ್ಮ್
ಚೆಾಯಾಗಿ
ಹ್ಮ್
ಅ
ಹ್ಮ
ಮು
ಯಾಕ ಏನ್ ಅಲ ಕಟ್ ಕಟ್ ಆಗ ಕತಿತು
ಹತ್ ಚನ,
ಆ
ಲ್ಲಿ
ಹಾ
ಸರ್ ಎಲ್ಲರ ಚೆನ್ನಾಗಿ ವರ್ಕ್ ಮಾಡಿರಿ
ಹ್ಮ್ ಹ್ಮ್
ಚೆನ್ನಾಗಿ ವರ್ಕ್ ಮಾಡಿ್ರರಿ
ಹ್ಮ್ ಹ್ಮ್ ಹ
ಈ ಸರ ಹಲೋ ಈ ಸರ ಹ ಹ